ಹಲೋ
ನಮಸ್ತೆ ಕಿರಣ್ ಅವ್ರ
ಹಾ ನಮಸ್ತೆ ಬಗ್ಗ
ಏನ್ ಮಾಡ್ತಿದ್ರಿ ನಾವ ಇಲ್ಲೇ ಇದ್ವಿ ಮಂಗ್ಗಳೂರ್ ಿದೀವಿ ನಾವು ಇದು ಮಾಡಿದೀವಿ ಆಯುರ್ವೇದ ಈ ಮೆಡಿಕಲ್ ಮಾಡಿದ್ವಿ
ಓಹ ಹಾ ಮಡಿಕಲ್ ಒಳ್ಳೆ ಫಲ್ಡ್ ಉುಕಿದ್ ಬಿಡು ಬಾ ತುಂಬ ಫ್ಯಚರ್ ಇದೆ ಅದಕ್ಕೆ ಮುಂದೆ ಮುಂದಿನ ಭವಿಷ್ಯದ ಲ್ಲಿ ಒಳ್ಳೆ ಜೀವನ ಎಲ್ಲಾ ತರದ ಒಂದು
ಹಾ ಹೌದ ಹೌದು ಅದಕ್ಕಲ್ಲೇ ಮಾಡಿದೀವಿ ಯಾವ ಸೈಡು ಮಂಗ್ಗಳೂರ್ ಸೈಡು ಏನೋ ಕಾಲೇಜ್ ಚಲೋ ಇದೆ ಅಂತ ಕೇಳ್ಪಿಟ್್ವಿ
ಹೌದ ಹೌದ ಹೌದ ಹೌದು ಮಂಗ್ಗಳೂರಲ್ಲಿ ಚೆನ್ನಾಗಿದೆ ಬಟ್ ಮಂಗ್ಗಳೂರು ಅಲ್ಲಿೇ ಇರುವ ಮ ಮಂಗ್ಗಳೂರು ಮೀನು
ಹಾಣ ಪಾಲೋ
ಹೌದ್ರಿ ಕೇಳಿದೀನಿ ಮಣಿಪಾಲು ಆ ಕಡೆ ಸೈಡು ಎಲ್ಲಾಡೆ
ಕಾಲೇಜ್ ನಮದುು
ಹ ಹಾ ಹಾ ಹಾ ಇನ್ನೇನು ಭಗವಂತತ್ ರ ಒಳ್ಳೆ ಜೀವನ ರೂಪಿಸ್ಕೊ್ಬಿಟ್ಟಲ್ಲೋ ಜೀವನದಲ್ಲಿ ಒಳ್ಳೆ ಕಾಲೇಜ್ ಹೋಗ್ ಸೇರ್ಕ್ಂಬಿಟ್ಟೆ
ಹಾ ಸೇರ್ಕೋಬೇಕಕ್ ಮತ್ತೆ ಏನ್ ಮಾಡ್ಬೇಕು ಜೀವನದಲ್ಲಿ ಏನಿಲ್ಲ ಓದ್ಬೇಕಲ್ಲ ಮತ್ತೆ ಮತ್ತೆ ನಮ್ ನಮ್ ಕಾಲ್ ಮೇಲೆ ನಾವು ನಿಂದಿರ್ಬೇಕಲ್ವಾ
ಹೌದೌದು
ಅದಕ್ಕೆ ಇದು ಫೀಲ್ಡ್ ಆಯ್ಕೆ ಮಾಡಿದೀವಿ ನಮ್ದು ಅಗ್ರಿ ಆಗಿತ್ತು ಅಗ್ರಿ ಆಗಿತ್ತು ನಾವೇ ಹೋಗ್ಲಿಲ್ಲ ಮನೇಲಿ ಬೇಡ ಸುಮ್ನೆ ಮೆಡಿಕಲ್ ಫೀಲ್ಡ್ಗೆ ಹೇಳಿ ಅಂತ ಅಂದ್ರು ಅದಕ್ಕಾಗಿ ನಾವು ಈ ಕಡೆ ಆಯುರ್ವೇದಿಕ್ ಮಾಡಿಬಿಟ್ವಿ
ಇಲ್ಲ ಇಲ್ಲ ನಂದೇನ ಆಾಯ್ತು ಗೊತ್ತಾ ನಾನು ಅದೇ ಮಾಡ್ತಿದ್ದೇನೆ ಅಗ್ರಿಕಲ್ಚರ್ ಮಾಡ್ತಿದನಿ ಎಲ್ಲಿ ರಾಯಚೂರ್ ಅಂಡರ್ ಬರುವ ಕಾಲಜ್ ಭೀಮರಾಯನ್ ಗುಡಿ ಅಂತ ಇದೆ ಗೊಾ ಫೇಮಸ್ ಕಾಲೇಜ್
ಹಾ ಹೌದು
ಕರ್ನಾ ಆಯ್ತಾ ಆ ಕಾಲೇಜ್ ಅಲ್ಲಿ ಬಹಳ ಪ್ಲೇಸ್ಮೆಂಟ್ ಾವ ಎಲ್ಲರೂ ಹೊರ ದೇಶದಲ್ಲಿ ಸೆಟಲ್ ಆಗಿದ್ದಾರೆ ತುಂಬಾ ಒಳ್ಳೆ ಜೀವನ ಇದೆ ಅದ್ರಲ್ಲಿ ಅಂದ್ರೆ ಏನ್ ಗೊತ್ತಾ ಏನ್ ಗೊತ್ತಾ ದೋಸ್ತಾ ಇದ್ರಲ್ಲಿ ತಲೆನೋವು ಏನಂದ್ರೆ ಪ್ರತಿ ಒಂದು ಸೆಮ್ಮು ಅಂದ್ರೆ ಐದು ತಿಂಗಳು ಒಂದು ಸೆಮ್ಮು ಇರುತ್ತೆ ಹೌ ಇಲ್ಲ ಇವಾಗ ಐದು ವರ್ಷ ತಿಂಗಳು ಮಾಡಿದಿದ್ದಾರೆ ಅಷ್ಟೇ ಬೇಗ ಬೇಗ ಕಂಪ್ಲೀಟ್ ಆಗುತ್ತೆ ಇವಾಗ ಮ್ಮ ಆದ್ರೆ ಏನ್ ಗೊತ್ತಾ ಪ್ರತಿಿನಿತ್ಯನುೂ ನಾವು ಪರೀ ಪಕ್ಷೆಗಳು ಬರೆದು ಬರೆದು ಬರೆದು ನಮಗೆ ತಲೆ ಮಾನಸಿಕವಾಗಿ ಒತ್ತಡ ಉಂಟಾಗುತ್ತದೆ ಪ್ರತಿನಿತ್ಯ ನಾವು ಎಲ್ಲಾ
ಗೊಲ್ಲ ಆಗಿಲ್ವಂತ್ದು ನೀವು ಮೂರ್ವರ್ ಮೂರ್ ಇಿಗೊಮ್ಮೆ ಪರೀಕ್ಷೆ ಬರ್ತೀರಿ ಇವಾಗ ಮೂರ್ ತಿಂಳಿಗಮ ಾಕಿವ ಸ್ಟಾರ್ಟ್ ಆಗುತ್ತಾ ಗೊತ್ತ ನಿಮ್ಗೆ ಏಕಿವ ಅಂತ ಏಕಿವ ಸ್ಟಾರ್ಟ್ ಆಗುತ್ತೆ
ನಿಮ್ದು ಮೆಡಿಕಲ್ ಇದ್ದಂಗಲ್ಲ ಅವಗ ಒಂಂತರ ಇದು ನಮ್ದ್ ಏನಾಗುತ್ತೆ ಸ್ಟಾರ್ಟಿಂಗು ಎರಡು ಮಾಸಿಕಗಳು ಅಂದ ಎರಡು ಮಂತ್ ಗಳು ಎರಡು ತಿಂಗಳು ಮಾತ್ರ ನಮಗೆ ಯಾವುದೇ ತರದ ಮಾನಸಿಕ ಒತ್ತಡ ಇರಲ್ಲ ಯಾವುದೇರದ ಪರೀಕ್ಷೆ ರಲ್ಲ ಯಾವುದೇ ತರದ ಒಂದು ಓದುವ ಒಂದು ಪ್ರೆಜರ್ ಇರಲ್ಲ ತದ ನಂತರ ಬರುವಂತ ಬರುವ ಮು ಮುಂಬರುವ ದಿನಗಳಲ್ಲಿ ನಮಗೆ ಅನೌನ್ಸ್ಡ್ ಕ ಅ ಸ್ಟಾರ್ಟ್ ಮಾಡ್ತಾರೆ ಅದು ಪ್ರತಿನಿತ್ಯ ತಲೆ ನಾವು
ಆತಾ ಇದೀನಲ್ಲಾ ನಾನು ಅನ್ನೋಸ್ಕ್ಯೂಸ ನಿಮ್ಗೆ ತಗೋತಾರೆ ಅವು ಎಕ್ಸಾಮು ನಮ ನಮ್ ಸೈಡ್ ಇರಲ್ಲ ನಮ್ದು ಹೇಗಂದ್ರೆ ಟೆಸ್ಟ್ ಇರುತ್ತೆ ಬರೀ ಇಂಟರ್ನಲ್ ಟೆಸ್ಟ್ ಅಂತ ಇರುತ್ತೆ ನಮ್ ಸೈಡು
ಹ್ಮ ನೋಡ್ರಿ ನಿಮ್ದು ಹಂಗ ತಗೊಂತಾರೆ ನಮ್ದು ಹಂಗ್ ಬರಲ್ಲ ಭಗವಂತ ರಾಯ
ಹೌದಾ
ನಮ್ಮದು ಪ್ರತಿ ನಾವೇ ಎಲ್ಲಾನು ಮಾಡ್ಬೇಕು ಪ್ರತಿಯೊಂದು ಎಕ್ಸಾಮ್ಸು ನಾವೇ ಸೆಲ್ಫ್ ಮಾಡ್ಕೋಬೇಕು ನಮ್ಗೆ ಯಾವುದೇ ತರಹದ ಪ್ರೊಫೆಸರ್ ಆಗ್ಲಿ ಶಿಕ್ಷಕರು ರಂದದವರಾಗ್ಲಿ ನಮ್ಮಲ್ಲಿ ಯಾವುದೇ ತರಹದ ಒಂದು ಬೋಧನೆ ಮಾಡುವ ಒಂದು ಅವರಿಗೆ ಒಂದು ಇದೇ ಇಲ್ಲ ಹೇಳಕ್ ಮಾತ್ರ ಕಾಲೇಜು ಹೌದು ಹೇಳಕ್ ಮಾತ್ರ ಕಾಲೇಗು ನಮ್ಮ ಕರ್ಟಕದಲ್ಲಿ ಐದನೇ ಸ್ಥಾನವನ್ನು ಗಳಿಸಿದೆ ಅಂತ ಹೇಳ್ತಾರೆ
ಹಾ ಹೌದು ಅದು ಮಾತ್ರ ಕರೆ ನಿಜ ನಾನು ಕೇಳಿದೀನಿ ಬಿ ಗುಡಿ ಐದನೇಷ್ಟ ದಲ್ಲಿ ಇದೆ ಅಂತ ಕೇಳಿದ್ದೀನಿ ನಾನು
ಹಾ ಬಿ ಗುಡಿ ಇದೆಐದನೇ ಸ್ಥಾನದಲ್ಲಿ ಇದೆ ಆದ್ರೆ ಏನ್ ಮಾಡ್ತಾರೆ ರ ಇಲ್ಲಿರುವಂತ ಅಲ್ಲ ಇಲ್ಲ ಏನಾಗುತ್ತೆ ಗೊತ್ತಾ
ಇವಾಗ ಇದು ನಿಮ್ದು ನಿಮ್ದು ಇಲ್ಲಿ ಕೇಳ್ರಿ ನಾನ್ ಹೇಳ್ತೀನಿ ಕಿರಣ್ ಅವ್ರೆ ಇದು ಸಿಕ್ಸ್ ದಿನ್ ಕಮಿಟೆ ಇದೆ ನಿಮ್ದು ಸಿಕ್ಸ್ ದನ್ ಕಮಿಟಿ ಇದೆ ಆದ ಕಾರಣ ನಿಮ್ಗೆ ಎಕ್ಯು ಎಕ್ಸಾಮ್ ಅಂತ ಅನೌನ್ಸ್ ಮಾಡಿದ್ದಾರೆ ಒಂದು ಏಕಿವ ಅಂತ ಎಕ್ಸಾಮ್ ಇಟ್ಟಿದ್ದಾರೆ
ಹೌದು
ಬಟ್ ಫಿಫ್ತ್ ದೀನ್ ಕಮಿಟಿಯಲ್ಲಿರುವ ವಿದ್ಯಾರ್ಥಿಗಳಿಗೆ ಅರ್ಧ ವರ್ಷಕ್ಕೆ ಎಕ್ಸಾಮ್ ಇಷ್ಟೇ ಇರೋದು ಮೂರ್ ತಿಂಗಳಿಗೆ
ಹೌದು ಒಂದ ಇವಾಗ ನೀವು ನಿಮ್ದಲ್ಲಿ ಮೆಡಿಕ ಕಲ್ಲಿ ಯಾವ್ ತರ ಇರುತ್ತೆ ನಿಮ್ದಲ್ಲಿ ಎಲ್ಲಾ ಅಂದ್ರೆ ಯಾವವುದೇ ತರ ಬೇರೆ ಒಂದು ವೈದ್ಯಕೀಯ ರಂಗನೇ ಬೇರೆ ಇದೆ ಕೃಷಿ ರಂಗನೇ ಬೇರೆ ಇದೆ ಹೌದಾ ಆಯ್ತಾ ನಮ್ಮದ್ರಲ್ಲಿ ನಾವು ಎ ಕ್ಯು ಬರಿಬೇಕು ಅದಾದ್ಮೇಲೆ ಅರ್ಧ ವಾರ್ಷಿಕ ಪರೀಕ್ಷೆಗಳು ಬರಿೀಬೇಕು ಅದಾದ್ಮೇಲೆ ಪ್ರಾಯೋಗಿಕ ಪರೀಕ್ಷೆ ಬರೀಬೇಕು ಅದಾದ್ಮೇಲೆ ಆಹ ಪೂರ್ತಿ ಪೂರ್ವ ಪರೀಕ್ಷೆಯನ್ನು ಬರಿೀಬೇಕು
ಹಾ ಬರಿಬೇಕು ಬರೀಬೇಕು
ಹೌದಾ ನಾವ್ ಅಲ್ಲಿಗೆ ಎಷ್ಟ ಯ್ತ ಎಕ್ಸಾಮು ಎಲ್ಲಾ ತರಹದ ವಿಷಯಗಳು ನಾವು ಹನ್ನೆರಡರಿಂದ ಹದಿಮೂರು ಪೂರ್ವ ಪರೀಕ ಪರೀಕ್ಷೆ ಒಟ್ಟು ಒಟ್ಟು ಎಲ್ಲಾ ತರಹದ ವಿಷಯಗಳನ್ನು ಪರಿಶೀಲನೆ ಮಾಡಿ ಎಲ್ಲ ಅವವನ್ನು ಸಂಕ್ಷಿಪ್ತ ಸಂಕ್ಷಿಪ್ತವಾಗಿ ಓದಿ ಫೈನಲ್ಗೆ ಬರಿಬೇಕು ನಾವು ಹೌದಾ ಹ ನಮ್ದ್ರಲ್ಲಿ ಆ ತರ ಇಟ್ಟಿದ್ದಾರೆ ನಿಮ್ದ್ ನಮ್ದಂ ಂಟನ್ೂಸ್ಲಿ ಇರುತ್ತೆ ನಮಗೆ ಅದು ಮಾನಸಿಕವಾಗಿ ಒತ್ತಡವಾಗುತ್ತೆ ತುಂಬಾ ತುಂಬಾ ಬರಿಬೇಕು ತುಂಬಾ ತುಂಬಾ ಓದ್ಬೇಕು ಇದೇ ತುಂಬಾ ತರ ನಾವು ನಿಮ್ದ್ರಲ್ಲಿ ಒಂದೇ ನೈಟ್ ಕೂ ಇನ್ನೊಂದು ಭಗವಂತ ರ್ ನಾನು ಕೇಳ್ಪಟ್ಟೆ ನೀನು ತುಂಬಾ ಟಾಲೆಂಟ್
ಹಾ ಈಗತ್ತ ಹಾಗೇನ ಇಿಲ್ಲ ಹಾಗೇನ ಇಿಲ್ಲ ನಮ್ದ ಏನು ಟ್ಯಾಲೆಂಟ್ ಇಲ್ಲ ಮರಯ ನಿಮ ಮುಂದೆ ನಮ ಟ್ಯಾಲೆಂಟ್ ಎಲ್ಲ ಜೀರೋ ಇದೆ
ಇಲ್ಲ ಭಗವಂತತ್ ಅಲ್ಲ ಇಲ್ಲೇ ಗೊತ್ತಾಗುತ್ತೆ ಭಗವಂತತ್ ಯಾರು ಹೆಂಗ್ ಟಾಲೆಂಟ್ ಇದಾರ ಅಂತ ನೀ ನೋಡ್ರೆ ವೈದ್ಯಕ ಕೆರಂಗದಲ್ಲಿ ಇದೆಯ ವೈದ್ಯಕ್ಯರ ರಂಗಕ್ಕೆ ನೀನು ನೀಟಲ್ಲಿ ಆ ಆರ್ನೂರ ಇಪ್ಪತ್ತು ಅಂಕಗಳನ್ನು ಗೆಗಳಿಸಿದ್ದಯಾ ಅಂದ್ರೆ ಇದು ಅದು ಚಿಕ್ಕ ವಿಷಯ ಅಲ್ಲ ಅಲ್ಲ ಇಲ್ಲ ನೀನು ಆರ್ನೂರ ಇಪ್ಪತ್ತು ಅಂಕಗಳನ್ನು ಪಡೆದಿದ್ಯಾಯ ನೀನು ದೊಡ್ಡದು ್ಲೆಕ್ಸ್ ಹಾಕ್ಿದಿದ್ದಾರೆ ನಮ್ಮ ಫೋಟೋಸ್ ಎಲ್ಲ
ಇದೆ ಆಯುರ್ವೇದಿಕ ಇದೆ ನಮ್ದು ಆಯುರ್ವೇದಿಕ
ಹಾ ಹಾ ಹಾ ಹಾ ಆರಿ ಮತ್ತೆ ಆರ್ನೂರ್ ಇಪ್ಪತ್ ಅಂಕಗಳು ಬಂದ್ರೆ ನೀನ್ೇಏನಕ್ ಹೋಗಿಲ್ಲ ಮತ್ತ ಎ ಬಿ ಎಸ್ ಮಾಡಲ್ ಏನ
ಅದು ನಮ್ದು ನಮ್ದು ಓ ಬಿ ಸಿ ಸಿೀಟ್ಗೆ ಸಿಗ್ಲಿಲ್ಲ ಸಿಕ್ಸ್ ಟ್ವೆಂಟಿ ಇದ್ರು ಸಿಗ್ಲಿಲ್ಲ ಆರ್ನೂರ ಇಪ್ಪತ್ತಾದ್ರೂ ಸಿಗ್ಲಿಲ್ಲ ಅದಕ್ಕೆ
ಭಗವಂತರಾಯ್ ನಮ್ರಲ್ಲಿ ಆರ್ನೂರ ಇಪ್ಪತ್ತು ಗೆಳ ನ್ದಲ್ಲಿ ಆರ್ನೂರ್ ಇಪ್ಪತ್ತು ಬಂದ್ರೆ ನಮ್ದುಡೆಲ್ಲಿ ಏ್ಸ್ಾಲಜ ಸಿಗುತ್ತ ನಮ್ದು ದ ಹೌದು ಗೆಳೆಯ
ಇದು ಆಲ್ ಓವರ್ ಕರ್ನಾಟಕ ಇರುತ್ತಾ ಈಗ ಕಾಲೇಜು
ಯಾವದು
ಇದು ನೀಟ್ ನಾವು ಆಲ್ ಓವರ್ ಕರ್ನಾಟಕದಲ್ಲಿ ಆಗ್ಬಹದಾ
ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಆಗ್ಬಹುದು ಆಲ್ ಓವರ್ ಇಂಡಿಯಾ ಳೆಯಾ ಇದು ನಮ್ಮ ಭಾರತದಲ್ಲಿ ಯಾವುದ
ಭಾರತದಲ್ಲಿ ಪೂರಾ ನಾವವು ಕೌನ್ಸಲಿಂಗು ಬರೀ ಕರ್ನಾಟಕದಲ್ಲಿ ಇರ ಇಷ್ಟೇ ಇರುತ್ತೆ ನಮ್ಗೆ
ಹಾ
ಹಾ ಆದ ಕಾರಣ ನಾವು ಕರ್ನಾಟಕದಲ್ಲಿ ಎಷ್ಟು ಕಾಲೇಜ್ಗಳಿದಾವೆ ಅಷ್ಟೇ ಕಾಲೇಜ್ಗೆ ಕೌನ್ಸ್ಲಿಂಗ್
ಹ ನ ಆದ್ರೂ ಉತ್ತಮವಾದ ಫೀಲ್ಡ್ ಅನ್ನ ಹರಸ್ಕೊಂಡಿದ್ದಿ ನೀನು ಆಯುರ್ವೇದಿಕ ಮುಂದೆ ಮುಂದರುವ ದಿನಗಳಲ್ಲಿ ತುಂಬಾ ತುಂಬಾ ಅದಕ್ಕೆ ಭವಿಷ್ಯವಾಣಿ ಮಾತ್ರ ತುಂಬಾ ಅಂದ್ರೆ ತುಂಬಾ ಇದೆ ಅದ್ರಲ್ಲಿ ನೀನು ತುಂಬಾ ಗಳಿಸಬಹುದು ಎಂಬ ಬಿ ಬಿ ಎಸ್ ಗಿನ ಕೇಳ್ಪಟ್ಟೆಗಳ ಇನ್ನೊಂದು ಎಂ ಬಿ ಬಿ ಎಸ್ ಅವರು ಬರೀ ಎಂಬ ಬಿ ಬಿ ಎಸ್ ಮಾತ್ರ ಓದ್ತಾರೆ ಫಾರಿನ್ ಸೈನ್ಸ್ ಮಾತ್ರ ಓದ್ತಾರೆ ಅದ್ರೊಳಗೆ ಆದ್ರೆ ನೀವು ಬರುವಂತ ಎಲ್ಲಾ ಮಾಡರ್ನ್ ಸೈನ್ಸ್ ಆಲಿ ಆಗ್ಲಿ ಮುಂದೆ ಬರೋದು ಎಲ್ಲಾ ಪ್ರತಿಯೊಂದನ್ನು ರಂತಲ್ಲ ಫಾರಿನ್ ಸೈನ್ಸು ಇಂಡಿಯನ್ ಆಯುರ್ವೇದಿಕ್ ಹೌದಾ
ಗೊತ್ತಿರುತ್ತೆ ಆದ್ರೆ ನಾವು ಓದ್ತಿದೀವಿ ಇಲ್ಲಿ ಒಂದ್ ಸ್ವಲ್ಪ ಅರ್ಥ ಆಗ್ತಿಲ್ಲ ನಮ್ಗೆ ಇಂಗ್ಲಲಿಷು ಬರಲ್ವ ಸ್ವಲ್ಪ ಪ್ಪಾ ಹಲೋ
ಹಾ ಹೇಳಳ್ಗೆಯ
ಸ್ವಲ್ಪ ಇಂಗ್ಲಿೀಷು ನಮ್ಗೆ ಬರೋಲ್ಲ ಆದ ಕಾರಣ ನಾವು ಸ್ವಲ್ಪ
ಹೇಗೆಳಿಯ ಏನ್ ನಿನ್ ನಿನ್ನ ಒಂದು ಭಾಷಣವನ್ನು ನಾನು ಒಂದು ಕಾರ್ಯಕ್ರಮದಲ್ಲಿ ನೋಡಿದ್ದೇನೆ ವೀಕ್ಷ ವೀಕ್ಷಣೆ ಮಾಡಿದ್ದೀನಿ ನಿನ್ನ ಅತ್ಯುತ್ತವಾದ ಭಾಷಣವನ್ನು ಕೇಳಿ ನನ್ನ ಮೈ ರೋಮಾಂಚನದಲ್ಲಿ ಇರುವ ಎಲ್ಲಾ ರೋಮಗಳು ನಿಗರ್ಕೊಂಡಿದ್ದಾವೆ ಗಳೆಯಾ ಆ ರೇಂಜ್ಿನಲ್ಲಿ ನಾನು ನಿಟ್ಟಿನಲ್ಲಿ ಕಣ್ಣ ಅಪ್ಪಳಿಸಿ ನೋಿದ್ದೀನಿ ಕಳಿಯಾ ಅಷ್ಟು ಆಕರ್ಷಣೀಯವಾಗಿ ಮಾತಾಡ್ತೀನಿ ನೀನು ನಿನ್ನ ಕಲ್ಪನೆ ಮೀರಿದ ಒಂದು ಭಾಷಣವನ್ನು ಯಾರ ಕೈಲು ಮೀರಿಸಲಾಗಲ್ಲ ಹೇಳೆಯಾ ನೀನ್ ನೋಡ್ದ್ರೆ ಇಂಗ್ಲಲಿಷ್ ಬರಲ್ಲ ಅಂತತ್ಯ ನೋಡಿದಿಂಗೆ ನಿ ನೀನು ಅದ್ಭುತ ನೀನು ಅದ್ಭುತ ಗೆೆಯ ನೀನು ನೀನು ಅದ್ಭುತ ನೀನು ಹೇತಿದೀನಲ್ಲಾನು
ಇಲ್ಲ ಇಲ್ಲ ನಾವೇನು ಅದ್ಭುತ ಇಲ್ಲ ನೀವ್ ಅದ್ಭುತ ಇದ್ದಿರಬಹುದು
ಇಲ್ಲ ಇಲ್ಲ ಳೆಯಾ ನಾನು ನೋಡಿದ್ದನಿನ್ನ ಪ್ರತಿಯೊಂದು ಸಮಾರಂಭದಲ್ಲಿ ನೀನು ಕೊಡುವ ಒಂದು ಸ್ಪೀಚ್ ನೋಡಿದ್ದೀನಿ ನೀನು ಕೊಡುವ ಇಂಗ್ಲೀಷ್ ನ ಮಾತನಾಡುವ ಪ್ರತಿಯೊಂದ ಆಗ್ಲಿ ಅದಾಗ್ಲಿ ನೀನ್ ಮಾಡುವ ಒಂದು ವೀಡಿಯೋ ಎಡಿಟಿಂಗ್ ಆಗ್ಲಿ ನಿನ್ನ ಕೌಶ ಅದ್ಭುತವಾದ ಕೌಶಲ್ಯಗಳನ್ನು ಮೆಚ್ಚು ಮೆರೆಸುವ ಜನಗಳನ್ನು ಬೆೆಚ್ಚು ಬೆಳೆಸುವಂತ ಕೌಶಲ್ಯಗಳ ನಿನೊಳಗಿದಾವೆ ಅಡಗಿದಾವೆ ಹೌದು ಹೇಳೆಯಾ ತುಂಬಾ ಜನ ತುಂಬಾ ಜನ ಮಾತಾಡ್ಕೊಂತಾರೆ ಈ ಹುಡುಗ ಎಲ್ಲಿದ್ದ ಬಂದ ಅಂದ್ರೆ ಎಷ್ಟು ಅವರ ತಂದೆ ತಾಯಿಗಳು ಯಾವ ಪುಣ್ಯ ಮಾಡಿದ್ರೆ ಇಥ ಮಗ ಜನಸಿರಬಹುದು ಈ ರೀತಿಯಾಗಿ ಮಾತಾಡ್ಕೊಂಡಿರುವಂತ ಈ ರೀತಿಯಾಗಿ ಮಾತಾಡ್ಕೊಂಡಿರುವಂತ ಕೆಲವು ಅನೇಕ ದೃಶ್ಯಗಳಗಳನ್ನು ನೋಡೋದೆಲ್ಲ ನಾನ್ ಕೇಳಿಸ್ಕೊಂಡಿದೀನ ಗೆಳೆಯಾ
ತುಂಬಾ ಹೊಗಳಳ್ತಾ ಇದೀರಿ ಸ್ವಲ್ಪ ಕಮ್ಮಿ ಆಗ ಹೋಗಳಿ ನಾವು ಏನನ್ನು ಮಾತಾಡ್ತಿೀವಿ ನೀವೇ ಮಾ
ಆಯ್ತಾಯಯ್ತು ಆಯ್ತ ಆಯ್ತು ಕೇಳ ಹೇಳಿ ಹೇಳಿ ನೀನ್ ನೀವ ಹೇಳದ ಕೇಳ ಆಯ್ತ ಆಯ್ತ್ ಗಡೆ
ಹಾಗಗೆ ನಮ್ಗೆ ನಮ್ದು ಏನು ಇಲ್ಲ ಮರಯ್ಯ ನೀವ ನ್ ತಿೇಳ್ಕೊಂಡಿದ್ರ ಅಷ್ಟು ನಮ್ಮ ಹತ್ರ ಟ್ಯಾಲೆಂಟ್ ಇಲ್ಲ
ಹೇ ಗಯ ನೀನು ನಮ್ಮಂದ ನಮ್ಮ ಮುಂದೆ ನೀನು ಮಜಾಕ್ ಮಾಡ್ಬೇಡ್ ಗ್ರಯ ನನಗ್ ಗೊತ್ತ ಇ ಭಗವಂತತ್ ರಾಯ ಒಂದು್ ಎಡಿಟಿಂಗ್ ಮಾಡ್ಲಿ
ನಮ್ಮ್ ನಾವ ಏನು ನಮ ಟ ಟ್ಯಾಲೆಂಟ್ ಇತ್ತಂದ್ರೆ ನಾವು ಇಲ್ಲಿ ತುಂಬಾ ಹೆಚ್ಚು ಮಾಡ್ತಾ ಇದ್ವಿ ಬಟ್ ಇಲ್ಲಿ ಟ್ಯಾಲೆಂಟ್ ಇಲ್ಲ ಅದಕ್ಕೆ ನಾವ್ ಏನು ಮಾಡ್ತಾನೆ ಇಲ್ಲ
ಅಯ್ಯ ಹೋಗ ಒಂದು ರಾತ್ರಿಯಲ್ಲಿ ಓದಿ ಪರೀಕ್ಷೆಯನ್ನು ಬರೆಯುವಂತ ನೀನಲ್ಲಿ ಒಂದು ವಾರ ಕುಂತು ಹೋದ್ ಬರದ್ರುನು ಪರೀಕ್ಷೆ ಪೇಪರ್ ಅನ್ನು ಮುಟ್ಟದ ನಾವ್ ಎಲ್ಲಿ
ಹ ಎಂತ ಮರ ನೀವು್ ಹ ಈ ತರ ಹೇಳ್ಬೇಡಿ ನಿಜೆ ಹೇಳಿ ನೀವು ಎಲ್ಲಾ ದ ಇರೆ ನೀವು
ಇಲ್ಲ ಗೆಳೆಯ ನಿನ್ನ ಒಂದ್ ಹೇಳ್ತಿನಿ ಓದ್ತೀವಿ ಗೆಳೆಯ ಇಲ್ಲ ಅಂತ ಹೇಳಲ್ಲ
ಹ್ಮ್
ಆದ್ರೆ ನಿನಗೆ
ನಿಮ ಬಲ್ಲಿ ಯಾವ್ಯಾವ ಇದ್ದಾವೆ ಕೋರ್ಸ್ ಯಾರ ಯಾವ್ಯಾವ್ ಇದಾವೆ ಈಗ
ಕೋರ್ಸಾ ನಂಬಲ್ಲಿ ಫಸ್ಟು ಗೆಡೆಯ ಯ್ದು ಈ ಸೆಂಬಳ ಎಲ್ಲಾ ಫಸ್
ಹಾ ಈ ಸಧ ಹೇಳಿ ಈ ದೇಸ ಹೇಳಿ
ಈಸ ಎಂಮ್ಮಲ್ಲಿ ಗೆಳೆಯಾ ಅಂದ್ರೆ ಕೀಟನಾಶಕ ವಿಭಾಗ ಅದು ಒಂದು ಐತೆ
ಹಾ
ಕೀಟಶಾಸ್ತ್ರ ಇದೆ ಅ ತದನಂತರ ಮಣ್ಣು ವಿಭಾಗ ಇದೆ
ಹಾ
ಹ ತದನಂತರ ಇದು ಇಂಜಿನಿಯರಿಂಗ್ ಇದೆ ಅದರಲ್ಲಿ ಅಗ್ರಿ ಇಂಜಿನಿಯರಿಂಗ್ ಅದೇ ಎಲ್ಲಾ ಇಂಪ್ಲಿಮೆಂಟ್ಸು ವ್ಯವಸಾಯೆಯ ಮಾಡ ನೋಡ್ಗಳೆ ಅದು ಅದು ಇದೆ ಆಮೇಲೆ ಇದು ಮಲ್ಬೇರಿ ಎದೆ ಒಲಗಿದೆ ಯಾವವು
ಅದು ರೇಷ್ಮೆ
ರೇಷ್ಮೆಗಳೆಯ ರೇಷ್ಮೆದು ರೇಷ್ಮೆ ಅದರಲ್ಲಿ ಯಾವ ಈ ತರ ಅವುಗಳನ್ನು ನಾವು ಇದು ಮಾಡ್ಬೇಕು ಅನ್ನೋದು
ಹಾ ಹೌದೌದು ಮತ್ತೆ ನಿಮ್ ಕಡೆ ಏನು ಪರಿಸರ ೊಂದು ಸಬ್ಜೆಕ್ಟ್ ಇದೆ ಅಂತಲ್ಲ ಪರಿಸರಧ್ಯಯ ಪರಿಸರ ಅಧ್ಯಯ ಅಂತ ಇದೇ ಏನಿಲ್ವಾ ನಿಮ್ ಕಡೆ ಪರಿಸರಧ್ಯಾಯ
ಇಲ್ಲ ಗೆಳೆಯ ಪರಿಸ ಆದೇ ಪರಿಸರ ಅಧ್ಯಾಯ ಇಲ್ಲ ಗೆಳೆಯ ಪರಿಸರ ಅಂತ ಇದೆ ಒಂದು
ಹಾ ಹೌದಾ
ಹೌದು ಕಡೆಯ
ಹ್ಮ್ ಮತ್ತೆ ಹೆಂಗ ನಡೆದಿದೆ ಎಲ್ಲಾ ಸ್ಟಡಿ
ಎಲ್ಲಾ ಚೆನ್ನಾಗ್ ನಡತಿದೆ ಕೆಿಳಿಯ ಏನಿಲ್ಲ ಕೆಿಳೆಯ ಸರಿ ನೀ ಸರಿ ಕಳಿಯ ನೀ ನಿಮ್ಗೆ ಮಾಡ್ತೀನಿ ಕಳಿಯ ನಾನು ಹ್ಮ್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
ಹ